ಅಲ್ಲ ಇವಳದ ಒಂದಕ್ಕೆ ಎ್ದಿನ ಒ ಸರಿ ಇವರು ಸರಿ ಹಾ
ಯಲೋಣ ಹ
ಹ
ಪತ್ತರ ಮಣ ಬರ
ದ ಹ ಮಾಡ ಮಾಡ ಆರ್ಥ ಆಗುತ್ತಿಲ್ಲ ಅನ ನ ಹಾ ಅ ತೋ ಆ್ ತೋ ಅ ಅ ನ ಬಂದಾರ
ಹೌದ
ಬಂದತ್ತೆ ಇಗ ಅ ನ ಹ ಆ ಲ ಬ ಪ್ರ ಅವ್ರ ಪಸ್ತಾ ಗೊತ್ತಾಗುತ್ತಿಲ್ಲ ಗ ಸಮೀಪೇರ್ ಮಾಡ್ತಲ್ಲೋರಿ
ಆಟ ವಸ್ ಕತೆ
ಶೇರ್ವಾ ನೀ ನದಾ ನೀವು ಹೋಗಿದ್ದು ಎ ರನ್ ಕಡ ಎಲ್ಲ ಸಾರಂತ
ಹರಿ
ಹ್ಮ ಬಾಳ ನ ಮಾಡ್ಕೊಂಡ ಮಾಡ ನಾವು ಸೀರಿಯಸ್ ತೊಗೊಂತಿನಿ ಪಾಠವಡ್ತೇ ಏನ್ ನೋಡಕ್ ಬರ್ ನೀ ಅಲ್ಲಿರ್ಕೊಂಡ ಬಂದರ್ ಇಲ್ಲಿ ನಡಡಿಲ್ಲಾ ಇಲ್ಲಿಗ ಹೋಗಿತೇೆ ೌ
ಹ
ಸಾರ ಅಂದಾಜ ಸಗ ಸ
ಈಗಏನ್ ಕೇಳಲಿ
ನಮ ಹತ್ರ ತಿನ್ನರ್ ನೀವ ನೋಡು
ಬೇಗಂದ್ರೆ ಹಾಕೋಲಪ್ಪಾ ನಾಗಳ ಹೊರ ತಿಂಬನ್
ಹೇ
ಹೇ ಹರಾಜಿ ಇಟ್ಕೋ. ಈಗ ಬಿಸಿ ಇತ್ತು
ನೀ ಬ್ಯಾಡ ಅಂತ ಹೇಳಬೇಕು
ಹೇ ಸಕ್ ಸಕಾಯತ್
ನ
ಚಿಕನ್ ಇಲ್ಲ
ಟ ಬರ ಸ ಇನ್ನೋದ್ ಇನ್ನೊಂದು ಎಮ್ ಎಲ್ ಎ
ಎಂ ಎಲ್ ಎ ಸಾವ್ರ ಜನ
ಫಸ್ಟ್ ಎಮ ಎಲ್ ಎ ಆಮೇಲೆ ಬಿರಿಯಾನಿ. ಬಟ್ ಅಲ್ಲಿ ಎಮ್ ಎಲ್ ಎ ಅಂತ ಬರ್ಕೊಡಲ್ಲ ಈಗ ಾನ ತ ನಾಂದ್ರ ಬಂದ ತಂದರಿಂದ ಎರಡು ತಂದರಾಗ ಬರ್ತ ತಂದರ ಬರ ಾ ನಾನ ತೆ ಹರಿಂದ್ರ ಹ್ಮ್ ಆನ್ರ ಬೇರೆ ಬರ್ತತಿ ತಂದೂ ಅಂದ ನಾನಂದ ಬೇರೆಡೆ ಬ ಟಿ ಪ ನ ಕಿ ಹಾ
ಇಲ ಸ ನಟ
ನ ಬ ನಂದ
ಹಬ
ಹೊಂದ್ ಮ ಸ ಮತ್ತ ಮತ್ತ ಹನ್ನೊಂದ್ ಮಂದಿ ಮೂರ್ ಕಡಿ ಮದ್ಿ ನೋಡಿನ
ಹ
ಮೂರ ಫ್ರೈಜ ಹೇಳ್ರ ಮೂರ ಫ್ರೈಜ ಹೇಳಿದ್ರೆ ಒಮ್ಮೆ ಮಾಡಸಿಟ್ ಅದ ನೀ ಮ್ ಮಂದಾರ ಮ ಮೂರ್ ಬೇಕಲ್ಲ ನಿು ಬ ಇಲ ತ ಇಲ ಹಾನರ ಹ ಈ ನಾನ ಆತೀನಿ ಬಡಡ್ದಾಗ ನಿಕ್ಕೂ ಜಾಸ್ತಿ ನಾತೀನಿಲ್ಲಿ ನ್ ಏನಗಲ್ಲ ಅದೇ ಬಾಳ ಬಿ ಅಲ್ಲಿ ಎಡಿಲ್ಲ ಬ ಇನ್ನೊ ನೀರ್ ಕುಡಿಬೇಡ ಬಾಳ ಅಡ್ದುಂಂತದ ಹಾ ಕತಿ
ಯ
ಹ್ಮ ನೀ ಮರಟಡೆ ಇಲ ಇಲ್ಲ ಹ ಹ ಚ ನೀ ಇದ್ರ ಜೊತೆ ಬೇಕಾಯತು ಇದ್ರ ಜೊತೆನೆೇ ಬೇಕಾಯು ಅ ಹೇಳ ಮೇಲೆ ಹಡತ್ತುಂದ್ರೆ ಬಿಡು ತಿ ಿರ ಮ ಇಲ ಕರ್ತೊಂಡೆ ಮತ್ತ ಹ ಯಾಯ ಜಾಯ ಗಾವಿಗಾವ ಗಾವ ನ ಪಪೋರೆ ಬ ಚರ್ ಸೆಕ್ಯ ಪ ಲಗ್ನ ನನ್ಗೆ ಏನನ್ ಜಾವ ಕೊಟ್ಟ ತ ಒಂದ ಬಾಕಿ ವೆರಾಯಟಿ ವೆರಟಿ ಕ ಸಮ್ಟೇ ದ ಹ ದರ್ಸ ರಪ ಸಂಗು
ಕನ್ ತಿನ್ ಜತಿವ್ರಲ್ಲ
ಒಂದು ನಲ್ಲಿ ಮ ನಲ್ಲಿ ಮಳೆಗ ಹ ಏನ್ಪ್ಪು ನಲ್ಲಿಯ ಮಲೆೆ ಇಾವ ಅವ ಏನೇನ್ ನೆನಪಕ್ಕ ಅವ ಕೇಳುದು ಚ ಹ ಮನ ಅವನ ನಾನು ಕ ಬೆಲ್ಟ್ ಇರ ಬೆಲ್ಟ್ ಬಿಚ್ಚಿರ ಸ್ವಲ್ಪ ಸ್ಟೋರೇಜ್ ಬಾಳ ಬೆಲ್ಟ್ ಪ್ಯಾಂಟ್ ಬಂದ ಅ ಚ ನಮ್ಗೆ ಒಂಕೊತಮ್ಮ ಲ್ಲಲ್ಲ ಹ ಅಂದ್ರೆ ಎಲ್ಲ ವಲ್ಐತಿ ಮತ್ತ ಮಾಡ್
ಹ್ಮ್
ಎಸ ಬಾಳ ಟೈಮ್ ಸ ಆ ಹ ಹ ಹ ಯ ಕಾಣ ಕಾಲ ಅ ಯಾಲ ಎ ಅ ಕ
ಹಾ
ಹ್ಮ ಅಲ್ಲಿನ್ ಸ ಚಾರ್ ಸ ಚಾರ್ಟ ಪಾರ ಹ್ಮ್- ಹ -ನಮಸ್ಕಾರ- ಬ ಕಾ-ಕ-ಚಡ ಇನ್ನೇ ನಡಿದ್ದರ- ನೀ ನಿಂದುವ ನಿ ಬೈ ಎಕ್ಮ ಮುುಷನ್ ಸಿ ಇಲ್ಲ ಬಂದ ಹ ಬೈ ಹನಾ ಬ ಚಿಕನ್ ಮೊಸರ ಇತ್ತ ನೂರ ದೀಪಾನ ಮ ಚಿಕನ್ ಮಸಾಲ ಚಿಕನ್- ಮ -ಮಾಡ ಏನು ಅವನು ಹೇಳ್ತಾನ ಹೇಳ್ರಿ